ಹಲೋ
ಹಲೋ ಹ ಚೆನ್ನಾಗಿದ್ದೀ ನಾವ
ಹಾ. ಚೆನ್ನಾಗಿದ್ದೀನಿ ನೋಡ್ರಿ.
ಹೌದಾ, ಹಾ ಟಿ ಆಯ್ತ ರಿ?
ಆಯ್ತು ನೋಡ್ರಿ ನಿಮ್ದ?
ಹ್ಮ ಆಯ್ತ್ರಿ. ಹ್ಮ್.
ಕಾಲೇಜಲ್ಲಿ ಹೆಂಗೆ ಚೆನ್ನಾಗಿದ್ದೀನ್ರೀ ನಿಮ್ಮ ಕಾಲೇಜ ಅಲ್ಲಿ.
ಚೆನ್ನಾಗಿ ಐತೆ ನೋಡ್ರಿ ಎಂ ಎಸ್ ಸಿ ಮಾಡ್ತಿದಿನಾ. ಹೋಗ ಬಂದ ಬೆಳಿಗ್ಗೆ ಎಲ್ಲ. ಚೆನ್ನಾಗ ಆಯ್ತು ಪಾಠ ಎಲ್ಲಾ ಚೆನ್ನಾಗ್ ಹೇಳಿದ್ರು.
ಹಾ ರೀ.
ಅದೇ ಕ್ರೀಡಗಳು ಬಗ್ಗೆ ನಮ್ಮ ಪ್ರದೇಶದಲ್ಲಿ, ಒಂದು ಘಟನೆ ನಡೆದು ನಡದೀತ್ರಿ ಹಾ ಅದೇ ನಾನು ಕೇಳೋಣ ನಿಮ್ಗೆ ಆದ್ರೆ ಕ್ರೀಡೆಗಳ ಬಗ್ಗೆ ಸ್ವಲ್ಪ ಅನುಭವ ಐತಲಾ.
ಹಾ ಹಾ ರೀ.
ಇತರ
ಹೌದಾನಿ. ಹೌದ್ರಿ ಕ್ರೀಡೆಗಳು ಅವ ನಾವ್ ಚಿಕ್ ಚಿಕ್ಕೋರ ಇದ್ದಾಗೆಲ್ಲ ಚೆನ್ನಾಗಿತ್ರಿ ಎಲ್ಲಾ ಚೆನ್ನಾಗ್ ಆಡ್ತಾ ಇದ್ವಿ ಅದು ಇದು ಖೋ ಖೋ ಅಂತೆ ಕಬಡ್ಡಿ ಹ ನಿಂಗೆಲ್ಲ ಚೆನ್ನಾಗ ಮಾಡ್ತಾ ಇದ್ವಿ ಕ್ರೀಡೆ ಅಂದ್ರೆ ಒಂದೋಳ್ಳೆ ಪ್ರಮುಖ್ಯವಾದ ಬಾಗ ರಿ ಅದು.
ಹೌದ್ರಿ ಮುಖ್ಯವಾದ ಕುಡ ಮುಖ್ಯವಾದ ಬಾಗರಿ
ಹಾ ಹೌದ್ರೀ. ಬರೀ ಮನೋರಂಜನೆ ಒ ಹೆ ಅಲ್ಲಲ್ಲ ರೀ. ದೈಹಿಕವಾಗಿ ಮಾನಸಿ ದೈಹಿಕವಾಗಿ ಆರೋಗ್ಯವಾಗಿ. ಅದು ಉತ್ತಮವಾಗಿ ಕೂಡ ನಮ್ಗೆ ಸಹ. ಸಹಾಯ ಮಾಡತತ್ವ ಹಾ ರಿ ಸಹಾಯ ಮಾಡ್ತತ್ರಿ ಅದು.
ಹ್ಮ್
ಹ್ಮ್
ಅದೇ ಕ್ರೀಡಾ ಸ್ಪರ್ಧೆ ನಡದಿತ್ ರೀ, ನಮ್ ತಂಗಿ ಮೊದ್ಲೆ ಕಾಂಪಿಟಷನ್ ಅಷ್ಟೇ ಸ್ಪರ್ಧೆಯಲ್ಲಿ. ಫಸ್ಟ್ ಬಂದಿದಾಳ್ರಿ.
ಹೌದ್ರ ರೀ. ಹಾ ರೀ ಯಾವ ಕ್ರೀಡೆಯಲ್ಲಿ ಹ ಭಾಗವಹಿಸಿದ್ದಾಳ ನಿಮ್ ತಂಗಿ ಖೋಖೋ ಅಲ್ಲಿ ಏನ್ರಿ. ಹೌದಾ
ಹ್ಮ್ ಹ ಚೆನ್ನಾಗ್ ಮಾಡಲ್ದರಿ ಫಸ್ಟ್ ಅವ್ಲೆ. ಎಲ್ಲ ಓಡೋದು ಎಲ್ಲಾ ತುಂಬಾ ವೇಗವಾಗಿ ಮಾಡಿದ್ಲ. ಅದಕ್ಕಾಗಿ ಫಸ್ಟ್ ಪ್ರೈಸ್ ಬಂದಿತ್ತು.
ಹೌದಾರೀ ಹ ಚೆನ್ನಾಗಲ್ರಿ ಹಂಗಂದ್ರೆ ಮಕ್ಕಳ ಹಾ ರೀ ಇವವಾಗಿನ್ ಮಕ್ಳ ಏನ್ ರಿ ಅವವಾಗಿನವ ಆದ್ರ ಎಲ್ಲಾ ನಾವು ನಾವ್ ಚಿಕ್ಕೋರ ಇದ್ದಂಗಂದ ಎಲ್ಲ ಚನ್ನಾಗಿ ಆಡ್ಕೊಂಡು ಎಲ್ಲ ಅದು ಇದಂತ ಸ್ಪರ್ಧೆ ಮಾಡ್ತಿದ್ದಿವೇ ಮಕ್ಕ ಮಕ್ಕಳ ಏನಿಲ್ಲ ಫೋನ್ ತೊಗೊಂಡ ಏ ಕುಂತು ಬಿಟ್ಟಾರ ಇವಾಗ ಈಗ ನಮ್ಮ ಮಕ್ಕನ್ ಮಗಾನು ಇದಾನ ನೋಡ್ರಿ ಬರೀ ಫೋನ್ ಹ ಹರಿ ಬರೀ ಮೊಬೈಲ್ ನೋಡ ತಂನ್ರೀ
ಹೌದ್ರಿ
ರೀ ಹ ಹಟ ಅನ್ನದೇ ಗೊತ್ತ ಹತ್ತಿನ ಮಕ್ಕಳಿಗೆ
ಹೌದ್ರಿ ಕ್ರೀಡೆಗಳು ಮನಸ್ಸಿಗೆ ಆರೋಗ್ಯ ಕೂ ಸಹಾಯವಾಗಿರುತ್ತದ್ರ ಹಾಗೆ ಹದು ಗೊತ್ತಾಗಬೆಕರಿ ಈಗಿನ್
ಹಾರ್ರಿ ಕ್ರೀಡೆಗಳು ನಮಗೆ ಶಿಸ್ತ ಸಮಯ ಪಾಲನೆ ಸಹನೆ ಮತ್ತೆ ಇನ್ನು ಆ ಆತ್ಮವಿಶ್ವಾಸ ಕಲಸ್ತತ್ರಿ ಹಾ ರಿ ಸೋಲು ಗೆಲುವು ಇವನು ಸಮಾನವಾಗಿ ನೋಡ್ಕೋಬೇಕು ನಾವು ಆ ಮಕ್ಳಿಗೆ ಇವಾಗ ಹೆಂಗ್ರೀ ನಾನು ಸೋತಬಿಟ್ಟೆ ಅಲ್ಲಿಾರ್ದಂಗೆ ಚೆನ್ನಾಗಿ ಆದ ಅದು ಆ ಹುಡುಗರಿಗೆ ಎಲ್ಲಾ ಕಲ್ಸತ್ರಿ. ಈಗ ಆಟ ಆಡದ್ರೆ ಮೊಬೈಲ್ ಬಂದೇ ಇಟ್ಕೊಂಡ್ ಕುೂತ್ ಕಬಿಟ್ರೆ
ಹ ಗೊತ್ತಾಗಲ್ಲರೀ ಅದು
ಹ ರೀ ಇವಾಗ ಇನ್ ಮಕ್ಳು ಹಂಗಲ್ಲ ಬರೀ ಫೋನ್ ಕೊಡ್ತಿರಿ. ಫೋನ್ ಕೊಟ್ರೆ ಊಟಾ ಮಾಡ್ತೀನಿ. ಫೋನ್ ಕೊಟ್ರೆ ಆಟಾ ಆಡ್ತೀನಿ. ನಾನ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ ತಿನಿ ಅಂತಾರೀ ಅದು ಬಿಟ್ಟ ಹ ರೀ ಅದೇ ಹ್ ಬೆದ್ರಿ ಕೆ ಮಾಡ್ತಾರೀ. ಅವಾಗೇ ನಾವೆಲ್ಲಾ ಇಲ್ಲಿ. ರಿ ಫಷ್ಟು ಸ್ಕೂಲಿಂದ ಬಂದ್ವಾ ಶಾಲೆಯಿಂದ ಬಂದ್ ತಕ್ಷಣ ಹೋದ್ವಾ ಓಡದ್ವಿ ಫರ್ಸ್ಟ್ ಆಟ ಆಡದ್ವಿ. ಬಂದ್ವಿ ಅನ್ ಹಂಗಿರ್ತತ್. ಜಾಸ್ತಿ ಪ್ರಾಮುಖ್ಯತೆ ನಾವ್ ಅದಿಕೆ ಕೊಡ್ತಿದ್ದುವ್ ರಿ. ಈ ಕಬಡ್ಡಿ ಆಯ್ತು ಖೋಖೋ ಆಯ್ತು ಇಲ್ಲ. ಏನಾದ್ರು ಆಟಗಳು ಡ್ಯಾನ್ಸು ಇವೆಲ್ಲಾ ಮನರಂ. ಚನಾಟ ಸಾ ಹಾಡಾಡದಾಗ್ಲಿ ಒಂದು. ಒಬ್ಬರಿಗೊಬ್ರು ಕಾಂಪಿಟಷನ್ ಅದ್ ಇತ್ರಿ ನಮ್. ನಮಗೆಲ್ಲಾ ಇವಾಗ ಎಲ್ಲಿರಿ ಹಂಗ ಇಲ್ಲೇ ಇಲ್ಲ ಅಲ್ಲ ರೀ ಮಕ್ಳಿಗೆ ಬರಿ ತಗೊಂತರೆ ಮೊಬೈಲ್ ಇಟ್ಕೊಂತರೆ. ಕುಂತ್ ಬಿಡ್ತರೆ ಮಕ್ಕಳ ಬಗೆ ನಮ್ಮ ಕಾಲಿನ್ನ ಮಕ್. ಕ್ಕಳು.
ಈಗನ್ ಮಕ್ಳಿಗೆ ಸ್ಪರ್ಧೆಗಳು ಅನ್ನೋದೇ ಗೊತ್ತಿಲ್ಲ ರೀ.
ಹೌದ್ರಿ. ಅವಾಗ್ ಎಲ್ರಿ ಹೆಣ್ಮಕ್ಳ ಅನ್ನೋದಲ್ಲ ಗಂಡು ಮಕ್ಳ ಅನ್ನೋದಲ್ಲ ಭೇದ ಭಾವ ಅನ್ನೋದುನು ಇದ್ದಿಲ್ಲ.
ಹೌದ್ರಿ
ಹೌದಾ ಇಲ್ಲ ರೀ?
ಹ್ಮ್ ನಿಜಾರಿ.
ಹಾ ಇವಗ್ ಇನ್ ಮಕ್ಳ ಏನ್ರೀ? ಇಲ್ ಏ ನೀನ್ ಅಲ್ ಹೋಗು ನಾನ್ ಇಲ್ ಹೋಗ್ತೀನಿ. ಫೋ ಆಗೇಮ್ ಆಡಣ ಇ ಗೇಮ್ ಆಡಣ ಹ ಅದೇ ಮಾಡ್ತಾರಿ.
ವಿದ್ಯಾರ್ಥಿಗಳ್ ಅನ್ಕೋಬೇಕ್ರಿ ಜೀವನದಲ್ಲಿ ಕ್ರೀಡೆಗಳು ಒಂದೇ ಪ್ರಮುಖ ಅಲ್ಲ ಹ್ಮ್ ಪ್ರಮುಖ ಓದಿನ ಜೊತೆಗೆ ಅಂತೆಳಿ ಅವರು ತಿಳ್ಕೊಂಡ್ರೆ, ಚೆನ್ನಾಗಿ ಏಕಾಗ್ರತೆ ಹೆಚ್ಚುತ್ತದೆ ರೀ.
ನಾವ್ ಎಷ್ಟು ಆಟ ಆಡ್ತೀವಿ ನೋಡ್ರಿ ಅಷ್ಟ್ ಆರೋಗ್ಯವಾಗ್ ಕೂಡ ಇರ್ತಿದ್ರು ರೀ ಮಕ್ಳು ಇವಾಗ ಎಲ್ಲಿರಿ? ಏನಿಲ್ಲ ಊ ಊಟ ಮಾಡುದ್ನ ಅದೇನು ಸ್ನ ಏನು ಅಮ್ಮ ನನ್ ಅದೇನ್ ನಂಗ್ ಸ್ನಾಕ್ಸ್ ಹೊರಗಿನ್ ಪದಾರ್ಥ ತಿಂತಾರೀ ಮಕ್ಳು, ಹೊಟ್ಟೆ ಕೆಡ್ಸ್ಕೊಂತಾರೆ ಆಯ್ತ್ ಅಮ್ಮ ನಂಗ್ ಅದುನು ಇದೆ. ಆಯ್ತಮ್ಮ ಇದು ನೋಯ್ತತಮ್ಮ ನಾನ್ ಅಲ್ಲಿ ಹೋಗೋಲ್ಲ ಇಲ್ಲಿ ಹೋಗಲ್ಲ, ಇರ್ಲಿ ಬಿಡಮ್ಮ, ಕಾಲ್ ನೋಯ್ತೈತ್ ಏನ್ ಆಡ್ತಿ ನಾನ್ ಫೋನ್ ನೋಡ್ಕೊಂತ ಕುಂತ್ ಬಿಡ್ತೀನಿ ಅಂತಾರೀ ಮಕ್ಳು ಅವಾಗ ನಾವೆಲ್ಲಾ ಎಲ್ಲಿರಿ ಚೆನ್ನಾಗಿ ಹೊರಗೆ ಚೆನ್ನಾಗಿ ಎಷ್ಟು ಆಟಾಡ್ತ ಹಾಂ ರೀ ಆಟ, ಏ ನಾನ್ ಫಸ್ಟ್ ಬರ್ಬೇಕು ನೀನ್ ಫಸ್ಟ್ ನಾನ್ ಮೊದ್ಲು ನೀನ್ ಮೊದಲು ಅಂತ
ಹೌದೌದ್ ರೀ ನಾನು ಈ ನಾನ್ ಹೋದ್ರು ಒಂದ್ ಇದ್ ಇತ್ ರೀ
ಹಾಂ ರೀ ಎಲ್ಲಾ ಸಮಾನವಾಗಿ ಸೋತಿನ್ ಅಂತ ಕೂಡ್ತಿದ್ದಿಲ್ಲ ರೀ ಸಮಾನವಾಗ್ ಫೇಸ್ ಸ್ವೀಕರಿಸುತ್ತಿದ್
ಹೌದ್ರಿ ಇನ್ನು ಆಡ್ಬೇಕನ್ನ ಉತ್ಸಾಹ ಸೋತ್ರೆ ಚಲೋನ ರೀ ಇನ್ನ ಆಡ್ಬೇಕ ಆಡ್ಬೇಕ ಅನ್ನೋದು.
ಹೆಂಗಿದ್ರು ಮಾಡ್ ನಾನ್ ಇದನ್ ಸಾಧನೆ ಮಾಡ್ಬೇಕು ಅಂತ ಮಾಡ್ತಿದ್ದೆ ರೀ ಇವಾಗ ಇಲ್ಲ ಏ ಹೋಗ್ಲಿ ಬಿಡು ಫೋನ್ ಐತೆ ನೋಡ್ತೀನಿ ನಾನು ಅಂತಾರ್ರಿ ಮಕ್
ಹಾಂ ಹೌದೌದ್ರಿ ನಿಜ.
ಕಂತಿದ್ರ ರೀ ಆ ದಲ್ಲಿ ಆರೋಗ್ಯವಾಗೂನು ಇರ್ತಾಯಿದ್ರು ಶ ತಿಯಾಗಿ ಶಕ್ತಿ ಕೂಡನು ಬರ್ತಾ ದ್ರಿಂದ ಮಕ್ಳು ಆ ಈಗೆಲ್ಲ ತಿಂದ್ವ ಮಕ್ಕೊಂಡ್ ಬಿಟ್ವಾ? ಇಲ್ಲ ಅದೆ ಪಿಜಾ ತಿಂದೆ ಬರ್ಗರ್ ತಿಂದೆ ಅದುನ್ ಮ ಹಾಂ ರೀ ಹಂಗಿರ್ತಾರೀ ಮಕ್ಳು ಅದೇ ಏನಂದ್ರೆ ಜಾಸ್ತಿ ಮೊಬೈಲ್ಗೆ ಪ್ರಾಮುಖ್ಯತೆ ಕೊಡ್ತಾರ. ಹೊರಗಡೆ ಆಡೋದ ಬಗ್ಗೆ ಎಲ್ಲಿ ಯಾವ ಆಟಗಳೇ ಗೊತ್ತಿಲ್ಲ ರೀ ನಮ್ಮ ನಮ್ಮ ಇವಾಗಿ ನಮ್ಮ ಮಕ್ಕಳಿಗೆ ಆಟಗಳೇ ಗೊತ್ತಿಲ್ಲರರಿ ನಮಗೆ ಎಷ್ಟು ಆಟಗಳು ನಾವು ಅದು ಬಚ್ಚಿಟ್ಕಣ ಆಟ ಅಂತೆ
ಹೌದ್ರಿ
ಹ ರೀ ಬಚ್ಚಿಟ್ ಕಣ ಆಟ ಆಡ್ತ
ಹಗ್ಗ ಆಟ ರೀ ಅದು ಹಗ್ಗ ಆಟ
ಹಾ ಹಗ್ಗ ಆಟ ಕುಂಟೆ ಬಿಲ್ಲೆ ಹೌದಾ ಎಲ್ಲ ತಯ
ಹ್ಮ್ ದೈಹಿಕ ಬಲಿಷ್ಠ ಬರುತ್ತೆ. ಇರ್ತತ್ ಅಂತ ಇವಾಗಿನ ಮಕ್ಳು ತಿಳ್ಕೊಬೇಕ್ರೀ ಅದು.
ಹ ರೀ ಹುಡುಗರ್ ತಿಳ್ಕೋಬೇಕೇ ನೋಡ್ರಿ. ಹಾ ರೇ ಮತ್ತೆರಿ.
ಮತ್ತೆ ಹೇಳ್ಬೇಕ್ರಿ.
ನೀವೇ ಹೇಳ್ಬೇಕ್ ನೋಡ್ ರೀ ಹಿಂಗೆ ಇದೆ ಮಕ್ಳೇ ಯಾವಾಗ ತಿಳ್ಕೋನ್ ಏನು ಚನ್ನಾಗಿಲ್ಲಾ ತಿಳ್ಕೊಂಡ್ರೆ. ಸ್ವಲ್ಪ ಹಡ್ರರು ಚೆನ್ನಾಗಿರುತ್ತೆ. ಆತಾನೆ ಈಗ ಎಲ್ಲಾ ಶಾಲೆಗಳ ಮಾಡ್ತಾರಲ್ರರಿ. ಅಂದ್ರೆ ಹ ರೀ. ಸ್ವಲ್ಪ ಕಲಸಿದ್ರೆ ಚೆನ್ನಾಗಿರುತ್ತೆ. ನಾವು ನಮ್ಮ. ಮಗನ್ ಎಲ್ಲ ಬಿಡಬೇಕು ಅಂತ. ದೇವ್ರೀ.
ಹ ಹೌದ್ರಿ.
ನಿಹಿಂಗ್ ಈ ಎಲ್ಲ ಕಲ್ಸಿದ್ರೆ ಕೋಚಿಂಗ್. ಕಳಿಸ್ಬೇಕು ಅಂತತ ಇದ್ದೀ ನೋಡಿರಿ.
ಹ ಚಲೋ ರೀ ಅವಾಗ ಅವರು ಕ್ರೀಡಳ ಬಗ್ಗೆ. ಆತ್ಮವಿಶ್ವಾಸ. ಹೆಚ್ಚ ಹೊತ್ಗಂತಾರರಿ. ನೀವು ಕಳ್ಸಿದ್ರೆ.
ಹಾ ರರಿ ಅದೇ ರೀ ಅದೇ ರೀ ಜಾಸ್ತಿ. ಈಗ ಈ ಮೊಬೈಲ್ ಬಿಡಿಸಿ ಇದು ಆಟಗಳಿಗೆ ಕಲ್ಸಿದ್ರೆ. ಚೆನ್ನಾಗಿರುತ್ತೆ ರಿ ಮಕ್ಳಿ ಕೂಡನು ಆ ರೀ ಅವ್ರದುು ಮೈಂಡ್ ಅನ್ನೋದು ಸ್ವಲ್ಪ. ಈಗ ಸ್ಕೂಲ್. ಸ್ಕೂಲ ಓದು. ಬಂದೆ ಓದು ಬಂದೆ ಅನ್ಲಾರ್ದಂಗೆ ಹ ರೀ ಹ ರೀ ಇದ ಇಲ್ದಂಗೆ. ಚೆನ್ನಾಗಿರ್ತಾರೆ. ಮಕ್ಳು ಗೂಡನು ಸ್ವಪ ಅವರು ಒ. ಮೈಂಡ್ ನು ಸ್ವಲ್ಪ ಫ್ರೆಶ್ ಆಗುತ್ತೇರಿ.
ಅವ್ರ ವ್ಯಕ್ತಿತ್ವ ಸ್ವಲ್ಪ ಬೆಳವಣಿಕ ಆಗುತ್ತ.
ಆ ರೀ ಅದೇ ರೀ. ನೀವು ಕಲಸ್ರಿ ಇಲ್ಲಾದ್ರೂ ನಿಮ್ಮಕ್ಕ. ಕ್ಕಲಾ
ನನ್ ಮಗನ್ನು ಬಿಟ್ಟ ತಿಂದ್ರೆ ದಿನ ಒಂದ ತಾಸ
ಹೌ ನಿಮಗ್ ಮದ್ವೆ ಆಗಿದ್ದೇನ ರೀ? ಹಾ ರೀ ಹೌದ್ರ ರೀ ಹಾ. ನೋಡಿ ನೀವ್ ಎಲ್ ನಿಮಗ್ ಮಗ ಇದಾನ ರೀ?
ಹಾ ಇದಾನ್ರಿ. ಇದಾನೂ ಅವನು ಫುಲ್ ಅ ಸ್ ಕ್ರೀಡಗಳ ಅಂದ್ರೆ ಅಷ್ಟ ಇಷ್ಟ ಅವನಿಗೆ.
ಹೌದ್ರ ರೀ ನೀವ ಎಲ್ಲಾದ್ರೂ ಕಳಸಿದ್ದೀರಾ? ನಿಮ್ ಮಗನ್ನ ಎಲ್ಲಾದ್ರೂ?
ಸ್ಪರ್ಧೆ ಇತ್ತು ಹಿಂಗೆ ರನ್ನಿಂಗ್.
ಹಾರಿ
ಸರಿ ಅವನು ಸೆಕೆಂಡ್ ಕಂಡ್ ಏನೋ ಬಂದ ಎರಡನೇ ಸ್ಥಾನಕ್ಕ ನಿಂತ ರಿ ಹಾ ರೀ ಹಾ ರೀ ಹೌದ್ರಿ ಇನ್ನು ಚಿಕ್ಕೊನ್ ರಿ ಆದ್ರೆ ಅಷ್ಟು ತಗೊಂಡಿದ್ದಾನ.
ಹ ರಿ ಇಲ್ಲ ರೀ ನಾವು ಮಕ್ಳಿಗೆ ಸನ್ ಚಿಕ್ಕ ಚಿಕ್ಕ ಮಕ್ಕಳಿಂದ ಸಣ್ಣ ಮಕ್ಕಳ ಇದಾಗಿಂದ ನಾವ ಏನು ಕಲಿಸತೀವಲ್ರರಿ ಮಕ್ಕಳಿಗೆ ಅದೇ ದೊಡ್ಡವರಾಗೋವರ್ಗು ಅದೇನೇ ಅವರು ಮಾಡ್ಕೊಂಡ್ ಬರ್ತಾರೆ ನಾವೇ ಇವಾಗ ಇರ್ಲಿ ಬಿಡು ಹೋಗ್ಲಿ ಬಿಡು ಸ್ವಲ್ಪತ್ತಲಾ ಮಕ್ಕಳು ಫ್ರೆಶ್ ಆಗ್ಲಿ ಅಂತ. ಬಿಡ್ತೀವಿ ನೋಡ್ರಿ ಅದೇ ನಾವ ದೊಡ್ಡವ್ರ ತಪ್ಪ ಮಾಡದ್ ನೋಡ್ರಿ ಚೆನ್ನಾಗಿ ಮಕ್ಕಳಿಗೆ ನಾವೇ ಕಲ್ಸ ಬ್ರಿ ನಾವು ಅದೇ ನೋಡ್ರಿ ನಮ್ಮ ಈಗ ಇದ ಬೇಸಿಗೆ ರಜದಲ್ಲಿ ನಮ್ಮ ಅವರು ನಮ್ಮ ಅಮ್ಮ ಅವರು ಮ ಅವ್ರ ಮನೆ ಹೋಗ್ಬಿ- ನಾವು ಹೋಗಿ ಮಕ್ಕಳು. ಕರ್ಕೊಂಡು ಚೆನ್ನಾಗಿ. ಮಾಳಿಗೆ ಐತೆರಿ ಮಾಳಗೆ ಮೇಲೆ ಮಕ್ಕಳನ್ನಲ್ಲ ಕರ್ಕೊಂಡು. ಕೊಂಡು ಅವ್ರಗ ಏನ್ ಕಪ್ಪ ಜಿಗಿತ ಇಲ್ಲ ರನ್ನಿಂಗ್ ಓಟ ಓಟ ಇಡ್ತೀವಿ. ಇಲ್ಲ ಅ ಬಾಯಲ್ಲಿ. ಹೂನ ಇಟ್ಕೊಂಡು ನಿಂಬೆಣು ಹಿಂಗ ಚಮಚ ಇಟ್ಕೊಂಡು ನಿಂಬೆಣು. ಇಕೊಂಡು ಯಾರಾ ಫಸ್ಟ್. ಅದನ್ನ ಆಟ ಆಡಿಸ್ತೀವಿ ಮಕ್ಕಳಿಗೆ. ಮಕ್ಕಳಿಗೆ ಹ ರೀ. ಈ ತರ ಎಲ್ಲ ಮಾಡುಸ್ತಿವಿ ನೋಡ್ರಿ.
ಹೌದು ಹೌದ ಅವ್ರಗೊಂದು ಉತ್ಸಾಹ ರೇ ಅದೆಲ್ಲ ತುಂಬಾ ಮನೋರಂಜನಾ ಉತ್ಸಾಹ.
ಕಡೆ ಬಿಡ್ಲಾರ್ದಂಗೆ. ಯಾವ್ದೋ ಒಂದು. ಅನ್ನಸ್ತಾನೆ. ನೋಡ್ರಿ ನಾವು ಮನೆಯಲ್ಲಿ ಏನಾದ್ರೂ ನಾವು. ಈಗ ಪನ್ಸಿ ಲ್ ಏನೋ ಒಂದು ಗಿಫ್ಟ್ ಅವರಿಗೆ. ಒಂದ್ ಕೊಡ್ತೀವಿ ಅಂತಂದ್ರ ಅವ್ರಗ ಒಂದ್ ಖುಷಿಯಿಂದ ಆಡ್ತಾರಲ್ರರಿ ಹಂಗಾಗಿ ನಾವು ಅದ- ಅದನ್ನೇ ಮಾಡ್ತೀವಿ ನೋಡ್ರಿ ನಾವು. ಕೂಡಾನ ತಗೊಂಡ ಹೋಗ್ರಿ. ನೀವು ಯ ನಿಮಗಿದು ಫಸ್ಟು- ಪ್ರೈಸು ನಿಮಗದು ಸೆಕೆಂಡ್ ಪ್ರೈಜ್ ಅಂತ- ಕೊಡ್ತೀವ್ರಿ ಹಂಗಾಗಿ ಮಕ್ಕಳು ಚೆನ್ನಾಗಿ ಆಡ್ತಾರ ನಮ್ಮ ಮಕ್ಳೆಲ್ಲಾ ನಮ್ಮ ಅಣ್ಣ ಮಕ್ಕಳ ಮಕ್ಕಳ ನಮ್ಮ ಅಕ್ಕನ ಮಕ್ಕಳ ಎಲ್ಲ ಐದಾರ ಜನ ಆಗ್ತಾರೆ ಇವರು. ಅಲ್ಲಿ ಹೋಣಿಯಲ್ಲಿರೋ ಮಕ್ಕಳೆಲ್ಲ ಸೇರ್ಬಿಟ್ಟು ಎಲ್ಲರಿಗ ಒಂದು ಯಾವದೋ ಒಂದು ಆಟ. ಟ್ಟದರಲ್ಲಿ ಹ ಅರಿ ಕ್ರೀಡ ಈಡಣ ಒಂದು. ಕಲಿಬೇಕು ಮಕ್ಕಳ ಇವಾಗಿನ. ಈ ಕಾಲದ ಮಕ್ಕಳು ಮೊಬೈಲ್ ಇಂದ ಸ್ವಲ್ಪ ದೂರ ಇಟ್. ನಾವು ಯಾವವುದೋ ಒಂದು ಮಕ್ಕಳಿಗೆ ಕಲಸ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಅದನ್ನೇ ಮಾಡ್ತ-
ಹ ಕ್ರೀಡೆಗಳು ಆಡೋದದ್ರಿಂದ ಕೂಡ ಮಕ್ಳು. ಮಕ್ಕಳಿಗೆ ಒತ್ತಡಿ ಮತ್ತು. ಅಂತಕವನ್ನು. ಕಡಿಮೆ ಮಾಡತದ್ರಿ
ಹಾ ಹೌದ್ರಿ ಅದೇನ ನಿಜ ರೀ ನಿಜ
ಹ
ಹ ನರಿ ನಾವವು ಅದನ್ನೇ ಮಾಡ್ತೀವಿ ನೋಡ್ರಿ ಹೊರಗಡೆ ಮ ಕ ಮನಲ್ಲ ಎಲ್ಲ ಆ ಆಟಡ್ರಿ ಅಂತ ಹೇಳ್ಬಿಟ್ಟು ನಾವೇ ದೊಡ್ಡವರ್ರರು ಪರವಾಗಿಲ್ಲ ರೀ
ಹ್ಮ್ ನಿಜ ನೋಡ್ರಿ ನಂದುನು ಅಷ್ಟೇ ನಾನು ನನ್ ಮಗ್ಗ ಇವಾಗ್ಲುೂ ಆಡಿಸತಿನಿ ಇನ್ನ
ಹ ರಿ ಯಾಕಂದ್ರೆ ಇವಾಗಿನ್ ಮಕ್ಳ ಅವನೆಲ್ಲಾ ಕಲಿಬೇಕ್ರಿ ಖೋಖಾ ಅಂದ್ರೆ ಏನು ಚಿಕ್ಕ ಚಿಕ್ಕೋರಿದಾಗಿಂದ ಆದ್ರೂನು ಎಲ್ಲ ಕಲಿಬೇಕಲ್ಲರಿ ಇವಾಗಿನ ಮಕ್ಳು ಈ ಆಟ ಇತ್ತು ಇದು ಆಟ ಇದ್ದಿಲ್ಲಪ್ಪಾ ನಾವು ಇದನ್ನ ಆಡ್ತಾ ಇದ್ವಿ ನೋಡು ನೀವು ಇದನ ಆಡ್ರಿ ಅಂತ ನಾವು ಲ್ಲ ಇನ್ನ ನಮ್ದು ಇದು ಏನಿದೆ ಅಲ್ಲ ನಮ್ದು ಏನು ಕ್ರೀಡಾಣ ಬಗ್ಗೆ ಯಾವ್ದನು ಹೋಗಲ್ಲ ರೀ ಬೆಳೀತತೆ ಇನ್ನ ನಮ್ಮ ಮಕ್ಳಿಂದಾನೂ ಬೆಳಿಬೇಕು ನಮ್ ಇಲ್ಲಿಂದ ಇವಾಗ ಏನು ಫೋನ್ ಬಂದ್ಬಿಟ್ಟ ಅವ್ರ ಮೊಬೈಲ್ಗಳು ಬಂದ್ಬಿಟ್ ಲ್ರಿ ದೂರವಾಣಿ ಹಿಂದ ಮಕ್ ಮಕ್ಕಳು ಅದನ್ನೆಲ್ಲಾ ಮರ್ ತ್ ಬಿಡ್ತಾ ಇದಾರೆ
ಹೌದ್ರಿ ಇವಾಗೇ ನೋಡ್ರಿ ನಾವ್ ಆಡಿದ್ದ ಕಾಲಕ್ಕ ಕೋಖೋ ಇದಿದ್ವಿ ಇವಾಗ ಅಂತರಿಸಬಿಟ್ಟಾವ್ರಿ ಕೋಖೋ ಹೌದ್ರಿ
ಮನೇಲೆಲ್ಲ ನಾವು ಇದು ಆಟ ಆಡ್ಬೇಕು ನೋಡು ನಾವು ಚಿಕೊರ್ ಇದಿದ್ದಾಗ ಇದ ಆಡ್ ಇದ್ವಿ ಇದು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾರ ಕಲಸ್ತಾ ಇದೀವಿ ನೋಡ್ರಿ ಮಕ್ಕಳಿಗೆ ನಾವು ಅಂತೂ ನೀವು ಕಲ್ಸ್ರಿ ಆ ಆಟಗಳ ಬಗ್ಗೆ ನಿಮ ಮಕ್ಳಿಗೆ
ಮೇ ರೀ ನೀ ನಿಮ್ ಮಕ್ಳಿಗೂ ಹೇಳ್ಕೊಡ್ರಿ ಹ ಓಕ್ಕೇ ರೀ
ಹಾ ಹಾ ಆಯತು ಸರಿ ನೋಡ್ರಿ ಕಲ್ಸ್ರರಿ ಎಲ್ಲ ಮಾಡ
ಹಾ ಆಯ್ತ್ರಿ ಖಂಡಿತರಿ ಓಕ್ ಇಡ್ಲ ರೀ